ನಮಸ್ಕಾರ ಕೇಳಿಸ್ತಿಲ್ವಾ
ಕೇಳಿಸ್ತಿದೆ ನಿಮ್ಗೆ
ಹ್ಮ್ ಕೇಳಿಸತೀನೆ ನಮಸ್ಕಾರ
ನಿಮಗೂ ನಮಸ್ಕಾರ
ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ಹಾ ನಾವು ಚೆನ್ನಾಗಿದ್ದೀವಿ
ಹ್ಮ್
ಏನ್ ಮಾಡ್ತಾ ಇದ್ದೀರಿ
ಏನು ಎಲ್ಲ ಸುಮ್ಮನೆ ಕುತ್ಕೊಂಡಿದೀಿ ನೀನ್ ಏನ್ ಮಾಡ್ತಾ ಇದೀಯಾ
ಏನುೂ ಇಲ್ಲ ಹಾಗೆ
ಹ್ಮ್
ಮತ್ತೆ ಹೇಳಿ
ಊಟ ಮಾಡಿದ್ರ ಹ್ಮ್ ಆಯ್ತು
ಏನು ಇನ್ನ ಮಲಗಲಿಲ್ವಾ
ಮಲಗ್ಬೇಕು ನಿದ್ದೆ ಬರ್ತಾ ಇರ್ಲಿಲ್ಲ
ಹಾಗೆ
ಹ್ಮ್
ಹ್ಮ
ನಾಳೆ ಕಾಲೇಜ್ಗೆ ಹೋಗ್ ಹ ಕೇಳಿಸ್ತಿದೆ
ಯಾಕೆಂದ್ರೆ ನಾನು ಸ್ವಲ್ಪ ಮೇಲು ಧ್ವನಿಯಿಂದ ಮಾತನಾಡ್ತಿದ್ದೀನಿ ಕತ್ಲಾಗಿದೆ ಅಲ್ವಾ
ಹಾ ಹಾ
ರಾತ್ರಿ ಆಗಿದೆ ಎಲ್ಲ ಮಲಗಿದ್ದಾರೆ ಅದಿಕ್ಕೆ.
ಹ್ಮ್ ಕೇಳಿಸ್ತಿದೆ.
ಹಾ ಕಾಲೇಜು.
ನಾಳೆ ಕಾಲೇಜ್ಗೆ ಹೋಗ್ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ
ಹಾಗೆ ನಿನಗೆ ಕಾಲೇಜು ಜೀವನ ಇಷ್ಟವಾಯ್ತಾ.
ಹೌದು ನಂಗೆ ತುಂಬಾ ಇಷ್ಟ.
ಹಾಗೆ ಯಾಕಷ್ಟು ಇಷ್ಟ ಕಾಲೇಜು ಜೀವನ.
ಹ್ಮ್ ಕಾಲೇಜಲ್ಲಿ ನಾವು ಹೊಸ ವಿಷಯಗಳನ್ನ ಕಲಿಬಹುದು ಅದಿಕ್ಕೆ.
ಹ್ಮ್ ಹೌದು ಸ್ನೇಹಿತರು ತುಂಬಾ ಸಿಗುತಾರೆ ಅಲ್ವಾ.
ಹ್ಮ್ ಹೌದು ಹ್ಮ್ ಒಳ್ಳೆ ಸ್ನೇಹಿತರು ಸಿಕ್ತಾರೆ ನಮ್ಗೆ.
ಹ್ಮ್ ದಿನ ಯಾವ ಸಮಯಕ್ಕೆ ಕಾಲೇಜುಗೆ ಹೋಗುತ್ತೀರಾ ನೀವು ಹಾಗಿದರೆ.
ಹ್ಮ್ ನಾನು ಒಂದು ಎಂಟವರೆ ಹಂಗೆ ಹೋಗ್ತೀನಿ.
ಹೌದೆ.
ಹ್ಮ್
ಹ್ಮ್. ಸರಿಯಾದ ಸಮಯಕ್ಕೆ ನಿಮ್ಮ ತರಗತಿಗೆ ಹೋಗುತ್ತೀರಾ ನೀವು ಹಾಗಿದ್ದರೆ. ಎಂಟುವರೆಗೆ ಹೋದಾರೆ.
ಹ್ಮ್ ಸರಿಯಾದ ಸಮಯಕ್ಕೆ ಹೋಗ್ತೀನಿ ಒಂದೊಂದ್ ದಿನ ತಡವಾಗಿ ಹೋಗ್ತೀನಿ.
ಹಾಗೆ ಒಂದೊಂದ್ ದಿನ ಬೇಗ ಹೋಗ್ತೀರಾ ಒಂದೊಂದು ದಿನ ಸ್ವಲ್ಪ.
ಹ್ಮ್ ನಿಧಾನ ಆಗುತ್ತೆ
ಹಾಗೆ.
ಹ್ಮ್
ಹ್ಮ್ ಅವವಾಗೇನು ಹೇಳಲ್ವಾ ನಿಮ್ಮ ಅಧ್ಯಾಪಕರು.
ಹೇಳ್ತಾರೆ ಒಂದೊಂದ್ಸರಿ ಬೈತಾರೆ. ಹ್ಮ್ ಮುಂದಿನ ಸರಿಯಿಂದ ಬೇಗ ಬನ್ನಿ ಅಂತ ಹೇಳಿ ಕರ್ಕೊಂತಾರೆ.
ಹಾಗೆ.
ಹ್ಮ್.
ಆ ಕಾಲೇಜಿ ಜೀವನ ಇತರ ಚೆನ್ನಾಗಿದೆ. ಮಜಾ ಮಾಡ್ತಾಯಿದೀರಾ ಮಜಾ ಮಾಡ್ತಾಯಿದ್ದೀರಾ
ಮಜಾ ಅಂತ ಏನಿಲ್ಲ ಪರವಾಗಿಲ್ಲ ಚೆನ್ನಾಗೇಯಿದೆ..
ಹ್ಮ್ ಖುಷಿಯಾಗಿದ್ದೀರ.
ಹ್ಮ್
ಸಾಕಷ್ಟು
ಹಾ.
ಮತ್ತೆ ಒಳ್ಳೆ ಒಳ್ಳೆಯ ಸ್ನೇಹಿತರು ಗೆಳೆಯರು ಗೆಳತಿ. ತಿಯರು ಎಲ್ಲಾ ಸಿಗ್ತಾರೆ
ಹಾ ಹೌದು ಸಿಕ್ಕಿದ್ದಾರೆ.
ಹಾಗೆ
ತುಂಬಾ ಜನ ಅಲ್ಲ ಹ್ಮ ಒಬ್ರು.
ಒಬ್ಬರೆನ.
ಹಾ
ಅದು ಹೆಂಗೆ ಸಾಧ್ಯ ಒಬ್ಬರೇನೆ.
ಹ್ಮ್ ಒಬ್ರು ಸಾಕಲ್ವಾ ಹತ್ತು ಜನ ಇರೋದಕ್ಕಿಂತ ಒಬ್ರು ಒಳ್ಳೆಯವರು ಇದ್ರೆ ಸಾಕಲ್ವಾ
ಹೌದು ನಿಮ್ಮ ಮಾತು ನಿಜಾನೇ ಆದರೆ ಇಬ್ಬರನ್ನು ನಿಮಗೆ ಕೈ ಕೊಟ್ರೆ
ಹಾ ಅವ್ರ ಕೈ ಕೊಡಲ್ಲ
ಹೌದಾ ಮತ್ತೆ ಯಾಕೋ ಒಂದು ನಿಮಿಷದ ಕಾಲ ಹಾ ಅಂತ ಯಾಕ ಯೋಚನೆ ಮಾಡಿದ್ರಿ
ಹಂಗಲ್ಲ ನೀವು ಹಾಗೆ ಆ ಪ್ರಶ್ನೆ ಕೇಳಿದ್ರಲ್ಲ ನಾನು ಓಯಿ ಈ ತರನುೂ ಇರ್ಬೋದಾ ಅಂತ ಯೋಚನೆ ಮಾಡಿದೆ ಅವಾಗ
ಹಾಗೆ ಹಾಗಿದ್ದರೆ ಸಂಜೆ ಎಷ್ಟು ಗಂಟೆಗೆ ಮತ್ತೆ ನಿಮ್ಮ ಕಾಲೇಜ ಮುಗಿಯೋದು
ಹ್ಮ್ ನಾಲ್ಕುವರೆಗೆ
ಇದೇನ್ರೀ ಇದು
ಹ್ಮ್
ನಮ್ಮ ಶಾಲೆಯಲ್ಲಿ
ಹ್ಮ್
ನೀವು ಎಂಟೂವರೆಗೆ ಹೋಗಿ ನಾಲ್ಕವರೆಗೆ ಬರ್ತೀರಾ ನಮ್ಮ ಶಾಲೆಯಲ್ಲಿ ನಾವು ಒಂಬತ್ತುವರೆ ಹೋಗಿ ಮೂರುವರೆಗೆ ಬರ್ತೀವಿ ಯಾವಾಗ ಅವ ಶಾಲೆಯಲ್ಲಿದ್ದಾಗ ನಾನು ಕಾಲೇಜಿ ಅಂದ್ರೆ
ಹ್ಮ್
ಅವಾಗ ಶಾಲೆಯಲ್ಲಿ ಇದ್ದಾಗ ಎಲ್ಲಾರು ಹೇಳ್ತಾ ಇದ್ರು ಕಾಲೇಜ ಕಾಲೇಜ್ ಜೀವನ ಸಕ್ಕತ್ತಾಗಿರುತ್ತೆ ಇವಾಗ ಸಮೀಪ ಅಧ್ಯಾಪಕರೆಲ್ಲ ಇವಾಗ ಸ್ವಲ್ಪ ಕಷ್ಟ ಪಟ್ಟ ಬಿಡ್ರಿ
ಹ್ಮ್
ಹತ್ತನೇ ತರಗತಿ ಮತ್ತು ಮತ್ತೆ ಈ ಹತ್ತನೇ ತರಗತಿ ಒಂದು ನೀವು ಕಷ್ಟಪಟ್ಟು ಓದ್ಬಿಟ್ರೆ
ಹಾ
ನಿಮಗೆ ತುಂಬಾ ಸುಲಭ ಮುಂದಿನ ಜೀವನ ಅಂತ ಹೇಳಿ ಕಳಿಸ್ರು ನಾವು ಹತ್ತನೇ ತರಗತಿ ಮುಗೀತ ಅಲ್ಲ ಓ ಕಾಲೇಜಿಗೆ ನಾವು ಹೆಜ್ಜೆ ಇಟ್ಟಿದ್ದೀರಿ ಮಜಾ ಮಾಡಬಹದು ಅಂತ ಅನ್ಕೊಂಡಿದ್ರಿ
ಹ್ಮ್
ನಂತರ ಏನಾಯ್ತು
ಅಲ್ಲೂ ಹೇಳದ್ರ ಸೆಕೆಂಡ್ ಪಿ ಯು ಸಿ ಮುಗಸ್ಬಿಡಿ ಮತ್ತೆ ಆಮೇಲ್ ಚೆನ್ನಾಗಿರ್ಬೋದು ಅಂತ
ಅಲ್ಲಿ ಹೇಳದ್ರು ಇದು ಮುಗಿಸಬಿಡ್ರಿ ನಿಮ್ಮ ಮುಂದಿನ ಡಿಗ್ರಿ ಜೀವನ ತುಂಬಾ ಚೆನ್ನಾಗಿರುತ್ತೆ ನೀವು ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀರಾ
ಹ್ಮ್
ಅಲ್ಲಿ ಬೆಳಗ್ಗೆಯಿಂದ ಬರೀ ಮಧ್ಯಾಹ್ನಕ್ಕಷ್ಟೇ ಬರೀ ಒಂದು ಮೂರು ಗಂಟೆ ಇಲ್ಲಾ ಅಂದ್ರೆ ನಾಲ್ಕ್ ಗಂಟೆ ಅಷ್ಟೇ ಸಮಯವರೆಗೂ ಇರುತ್ತಷ್ಟೆ ನಿಮಗೆ ಕಾಲೇಜಿ ಅದು ವಾರದ ದಲ್ಲಿ ನಾಲ್ಕ ದಿನ ಇಲ್ಲ ಮೂರ್ ದಿನ ಇರುತ್ತೆ ಅಂತ ಹೇಳ್ಬಿಟ್ಟು.
ಹ್ಮ್
ಇಲ್ಲ ಹಂಗಡ ಹಂಗ್ ಮಾಡದ್ರ
ಹ್ಮ್
ಇಲ್ಲಗ್ ಬಂದ್ಮೇಲೆ ಇವರು
ಹ್ಮ್
ಇದೇ ನಿಮಗ್ ಜೀವನ ಬೆಳಗ್ಗೆಯಿಂದ ಸಂಜೆ ವರ್ಗು ಕಷ್ಟ ಪಟ್ಬಿಡ್ರಿ ಇನ್ ಜೀವನದಲ್ಲೂ ನೀವೇನು ಓದಲ್ಲ
ಹ್ಮ್
ಇದೊಂದು ಮುಗಸ್ಕೊಂಡಬಿಡ್ರಿ ಅಂತ ಹೇಳ್ತವ್ರೆ ಇನ್ನ ಇದು ಮುಗುದಿಲ್ಲ ಇದು ಮುಗಿದ್ ಮೇಲೆ ಗೊತ್ತಾಗುತ್ತೆ ಮುಂದಿನ ಜೀವನ ಏನು ಅಂತ.
ಆದ್ರೆ ಕೇಳ್ಸ್ಕೊಳ್ಳಿ ಇವಾಗ ಶಾಲೆ ಮತ್ತೆ ಹ ದ್ವಿತೀಯ ಪಿ ಯು ಸಿ ಅಲ್ಲಿ ಹೇಳಿರ್ತಾರೆ ಅ ಹ ಆದ್ರೆ ನಿಮ್ ಮುಂದೆ ಚೆನ್ನಾಗಿರುತ್ತೆ ಅಂತ ಸುಳ್ಳಾದ್ರು ಹೇಳಿರ್ತಾರೆ.
ಹ್ಮ
ಆದ್ರೆ ಈ ಡಿಗ್ರಿ ಮುಗದ್ಮೇಲೆ ಚೆನ್ನಾಗಿರುತ್ತೆ ಜೀವನ ಅಂತ ಸುಳ್ಳು ಕೂಡ ಹೇಳಕ್ಕ ಆಗಲ್ಲ. ಯಾಕಂದ್ರೆ ಅವಾಗ ಕೆಲ್ಸ ಸಿಗುತ್ತೋ ಇಲ್ವೋ ಸಿಕ್ಕರೆೆ ಹೆಂಗಿರುತ್ತೋ?
ಇಲ್ಲ ಹೇಳುದ್ರಲ್ಲ.
ಯಾರ ಹೇಳಿದ್ರು?
ಅ ಅಯ್ಯೋ ನಮ್ಮ ಅಧ್ಯಾಪಕರು ಇದಾರೆ.
ಹಾ
ಉಮೇಶ್ ಅಂತ ಹೇಳ್ಬಿಟ್ಟು.
ಹ್ಮ್
ಆದಿಲ್ಲಂತ
ಹ್ಮ್
ವಿಜಯ್
ಹ್ಮ್
ಆಮೇಲೆ ನಂತರ.
ಹ್ಮ್
ಆ ಕುಮಾರಸ್ವಾಮಿ.
ಹ್ಮ್
ಆ ನಂತರ
ಹಾ
ಆ ಇವರು ಇರ್ಫಾನ್
ಹ್ಮ್
ಆ ನಂತರ ಇವು ಯಾರು ಈ ಅ ನಮ್ಮ ಇದು ಪರೀಕ್ಷೆಗೆ ಒಬ್ರಮ್ಮ ಮೇಡಮ್ ಬಂದಿದ್ರು.
ಹ್ಮ್ ಹ್ಮ್
ಅವರ ಹೆಸರು
ಹ ಇದು ಆ ನನ್ಗೂ ಹೇಳಿದ್ರಿ ಅವ್ರ ಹೆಸರು ವನಿತಾ
ಹಾ ವನಿತಾ
ಹ್ಮ್
ಅವರು ಅವರೆಲ್ಲಾ
ಹ್ಮ್
ಆಮೇಲೆ ಶ್ರೀನಿವಾಸನ್ ಸರ್
ಹ್ಮ್
ಹ ಅವರು ಅಧ್ಯಾಪಕರು ಮುಂದಿನ ಜ ಜೀವನ ಸಕ್ಕತ್ತಾಗಿದೆ
ಹ್ಮ್
ನೀವು ಮಾಡ್ತಾ ಇರೋದು ಮೆಕ್ಯಾನಿಕಲ್ಲ
ಹ್ಮ್
ಮುಂದಿನ ಜೀವನ ತುಂಬಾ ಚೆನ್ನಾಗಿದೆ
ಹ್ಮ್
ಮಾಡಿ ಕಷ್ಟಪಡ್ರಿ
ಹ್ಮ್
ನಿಮಗೆ ನಿಿನಗೆೇ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನನ್ನ ಮರಬ್ಬಾ ನಾನ್ ಕೊಡಸ್ತೀನಿ ನಂಗೆ ಎಷ್ಟೋ ಜನ ಗೊತ್ತಿರೋರು ಇದಾರೆ ಹ್ಮ್ಮ್
ಹ್ಮ್
ಅಂತ ಶ್ರೀನಿವಾಸ ಅನ್ ಸರ್
ಹ್ಮ್
ಹಾದಿ ಇಲ್ಲ ಅಂತ ಹೇಳಿದ್ನಲ್ಲ ನಮ್ಮ ಹ್ಮ್ ಹೇಗೆ ಅಂದ್ರೆ ಅವರು
ಹ್ಮ್ ಮುಖ್ಯಸ್ ತರ್ತಾರ
ಹ ಮು ತುಂಬಾ ಮುಖ್ಯಸ್ಥರು
ಹ್ಮ್
ಅವ್ರ ಆದ್ರೆ ಮುಂದಿನ ಜೀವನ ಚೆನ್ನಾಗೈತೆ ಓದರಿ
ಹ್ಮ್
ಓದರಿ ಒಳ್ಳೆ ಕೆಲ್ಸ ಸಿಗುತ್ತೆ
ಹ್ಮ್
ಅಯ್ಯೋ
ಹ್ಮ್
ಹ್ಮ್ ಎಲ್ಲಾರು ಸಿಗುತ್ತೆ ಅಂತಾನೇ ಹೇಳ್ತಾರೆ ಹ್ಮ್ ಹೇಳಿ
ಹೇಳ್ತಾರೆ ಸಿಗುತ್ತೆ ಅಂತ ಆದ್ರೆ ಓದಿದ್ರೇನೆ ಸಿಗುತ್ತೆ ಅಂತ ಹೇಳಲ್ಲ ನೀವು ಕೌಶಲ್ಯಗಳನ್ನ ಬೆಳೆಸ್ಕೊಬೇಕು ಇಲ್ಲ ಅಂದ್ರೆ ಸಿಗಲ್ಲ ಅವೆಲ್ಲಾ ಬೆಳ್ಸ್ಕೊಂಡ ಆದ್ರೆ ನೀವು್ ಓದಿದ್ರೆ ಸಿಗುತ್ತೆ ಅದ್ರ ಬಗ್ಗೆ ಅಂತ ಹೇಳ್ತಾರೆ
ಅಯ್ಯೋ ಬಿಡಿ
ಹ್ಮ್
ಅವ್ರೆಲ್ಲಾ ಹಾ ಬರೀ
ಹ್ಮ್ ಹಾ
ಅದು
ಹ್ಮ್
ನನಗೆ ಒಂದೇ ಗೊತ್ತಿರೋದು
ಹ್ಮ್
ಏನು ಅಂದ್ರೆ
ಹ್ಮ್
ಇವತ್ತು
ಹ್ಮ್
ಇಲ್ಲ ನಾಳೆ
ಹ್ಮ್
ನೀನು ನಿನ್ ಕನಸಗೋಸ್ಕರ
ಹ್ಮ್
ಯುದ್ದಾ ಮಾಡಿಲ್ಲ ಅಂದ್ರೆ
ಹ್ಮ್
ಆ ಯುದ್ಧದಲ್ಲಿ ನೀನ್ ಗೆದ್ದಿಲ್ಲ ಅಂದ್ರೆ
ಹ್ಮ್
ನಾಳೆ ಬೇರೋನ್ ಕನ್ಸಗೋಸ್ಕರ
ಹ್ಮ್
ನೀನ್ ಕಷ್ಟಾ ಪಡ್ತೀಯ
ಹೌದು
ಅರ್ಥ ಆಯ್ತಾ
ಅರ್ಥ ಆಯ್ತು.
ಅದಿಕ್ಕೆ ನಾ ನಿಮಗ ಹೇಳದು ಯಾವಾಗೂ ನಿಮ್ ಕನ್ಸಗೋಸ್ಕ ಕರ ನೀವ ಯುದ್ಧಾ ಮಾಡಿ.
ಹ್ಮ್
ನಿಮ್ಮ ಕನ್ಸಗೋಸ್ಕರ ನೀವ್ ಯುದ್ಧಾ ಮಾಡಿಲ್ಲಾ ಅಂದ್ರೆ ಇವಾಗ
ಹ್ಮ್
ನೀವು ಮುಂದಿನ ಜೀವನ ಬೇರೆಯವ್ರ ಕನ್ಸಗೋಸ್ಕರ ತುಂಬಾ ಯುದ್ಧಾ ಮಾಡ್ತೀರಾ ಅವರು ಬೆಳಿಬೇಕು ಅವರ ಬೆಳಿತಾರೆ ನೀವ ಬೆಳಿಯಲ್ಲ. ನೀವಅಲ್ಲೇ ಇರ್ತೀರಾ ಹ್ಮ್ ಮತ್ತೆ
ಹ್ಮ್ ಒಳ್ಳೆ ಮಾತ್ ಹೇಳದ್ರಿ.
ಹ್ಮ್ ಓದ್ರಿ
ಹ್ಮ್
ಓದ್ಬಿಟ್ಟು ಸ್ವಲ್ಪ ಕೌಶಲ್ಯಗಳನ್ನೆಲ್ಲ ಬೆಳೆಸ್ಕೊಳ್ರಿ.
ಹ್ಮ್
ಒಳ್ಳೆ ಕೆಲ್ಸ ಹುಡ್ಕೊಳ್ರಿ.
ಹ್ಮ್
ನಿಮಗ ಏನ್ ಇಷ್ಟಾನೋ ಜೀವನದಲ್ಲಿ ಅದ್ನ ಮಾಡ್ರಿ ನಿಮ್ಗ ಯಾವ್ದ್ ಇಷ್ಟಾನೋ ನಿಮ್ಗ ಇಷ್ಟಾ ಇಲ್ದಿರೋ ಕೆಲ್ಸ ಮಾಡ್ಬೇಡ್ರಿ. ಅಷ್ಟೇ ನಾನ ಹೇಳೋದು. ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ನಿಮಗೆ ತುಂಬಾ ಸಂತೋಷವಾಯಿತು.
ನನಗು ಕೂಡ ತುಂಬ ಸಂತೋಷವಾಯ್ತು ನಿಮ್ಮಿಂದ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ತಿಳ್ಕೊಂಡೆ.
ಹ್ಮ್ ಮತ್ತೆ ಮತ್ ಮುಂದಿನ ಕರೆಯಲ್ಲಿ ಸಿಗೋಣ ಧನ್ಯವಾದಗಳು.
ನಿಮಗೂ ಧನ್ಯವಾದಗಳು.